ಏನ್ ಮಾಡ್ತಾದೀರಾ
ನೀ ಮಾಡ ಕೂತಿದ್ದೀನಿ ನೀವು
ನಾವು ಸುಮ್ಮನೆ ಅಂತ ಕೂತಿದ್ವಿ ಊಟ ಎಲ್ಲ ಆಯ್ತಾ
ಹಲೋ ಹ್ಮ್ ಹ್ಮ್ ಆಯ್ತು ನಿಮ್ದು
ಏನ್ ಊಟ
ಚಪಾತಿ ಬೀಟ್ರೂಟ್ ಪಲ್ಯ ಹ್ಮ್
ನಮ್ದು ಮಾಮೂಲಿ ಅನ್ನ ಸಾಂಬಾರ್
ಹ್ಮ
ಹ್ಮ್ ನಾನು ಸುಮ್ಮನೆ ಹಂಗೆ ನಾವು ಪ್ರಜಮನೆಗೆ ಹೋಗ್ತ ಓದ್ತಾ ಇದ್ವಿ
ಹೌದಾ
ಹಾ ಹಂಗೆ ನೋಡ್ತಾ ಇದ್ನ ಸಿಕ್ತು ಓದ್ತಾ ಇದ್ದೆ
ಹ್ಮ್ ಹ್ಮ್ ಪ್ರತ ದಿನ ಓದ್ತೀರಾ
ಹ ಅವಾಗವಾಗ ಓದ್ತೀವಿ ಅಂದ್ರೆ ಮಾರ್ನಿಂಗ್ ಸ್ವಲ್ಪ ಹೊೋಲ್ದ ರೂಢ ಇದೆ
ಹ್ಮ್
ಹೂ ಅವಾಗವಾಗ ಓದ್ತಾ ಇರ್ತೀನಿ ನೀವ್ ಓದೋದಿಲ್ವಾ
ಯಾವಾಗೋ ಅಪರೂಪಕ್ಕೆ
ಹಾ ಹೌದಾ ಅಂದ್ರೆ ಇವಾಗ ಓದಿದ್ರೆ ನಮ್ಗೆ ಒಂದ ಸ್ವಲ್ಪ ಅದ್ರದ್ದು ಜ್ಞಾನ ಎಲ್ಲ ಬಡಯತಲ್ಲ
ಹ್ಮ್
ಹ್ಮ್ ಅಂದ್ರೆ ಹೊರಗಂದು ಏನೇ ಆದ್ರರು ಅದ್ರಲ್ಲೆಲ್ಲಾ ಇರುತ್ತೆ
ಹೌದೌದು ನೀವ ಅದ್ರಲ್ಲಿ ಯಾವ್ದ ನೋಡ್ತೀರಾ ಅಂದ್ರೆ ಪಾಲಿಟಿಕ್ಸ್ ಬಗ್ಗೆ ಇರುತ್ತೆ ನಮ್ದ ನಮ ಜಗದಲ್ಲಿ ಏನೇನ್ ನಡೀತಿದೆ ಅನ್ನೋದ್ರ ಬಗ್ಗೆ ಇರುತ್ತೆ
ಅಂದ್ರೆ ನನಗೆ ಮೇಲೆ ಮೊದ್ಲನ್ ಶುಭಾಶಿತ ಬರುತ್ತಲ್ಲ
ಹ್ಮ್
ಬದಲ
ಮತ್ತೆ ರಾಶಿಗಳ ಬಗ್ಗೆ ಎಲ್ಲ ಇರುತ್ತೆ
ಹಾ ಹೌದು ಅಂದ್ರೆ ರಾಶಿಿವಗ್ ನೋಡ್ ಫಸ್ಟ್ ಅದ್ನೇ ನೋಡೋದು ಶುಭಾಶಿತ ನಡೋದ್ಮೇಲೆ ರಾಶಿಗಳು ನೋಡ್ತೀನಿ
ಹ್ಮ್ ಹ್ಮ್
ಅದ ಅದ್ಮೇಲೆ ಎಲ್ಲಾ ಇವಾಗ ಬ ಒಂದೆ ಹೊರ್ಗಡೆ ಏನೇನಾಗುತ್ತೆ ಇರುತ್ತಲ್ವಾ ಅದ್ರ ಬಗ್ಗೆ ಓದ್ತೀವಿ ನೀವು ಅಂದ್ರೆ ನೀವು ಓದೋದ್ ಕಮ್ಮಿ ಅಂದ್ರಲ್
ಹೌದೌದು
ಅವಾಗ ಓದ್ತಿನಿ ಅಂದ್ರೆ ಅದ್ರದ್ದ ಏನ್ ಓದ್ತಿದ್ದೀರಾ
ಅಂದ್ರೆ ಯಾವಾಗಾದ್ೂ ಏನಾದ್ರು ಸ್ಕೂಲ್್ದ ಅ ಅಂದ್ರೆ ಅ ಶಾಲೆಗಳ್ದ ಇಲ್ಲ ಹೊಸ ಹೊಸ ಕಾಲೇಜ್ಹ ಶಿಕ್ಷಣಗಳ ಇಲಾಖೆ ಏನಾದ್ರು ಮಾಡ್ದ ಎಲ್ಲ ಅದು ಏನಾದ್ರು ರೂಲ್ಸ್ ಇವೆಲ್ಲಾ ಇದ ಮಾಡ್ತಾರಲ್ಲ ಆ ಟೈಮ್ ಅಲ್ಲಿ ಅಷ್ಟೇ ನೋಡ್ತೀನಿ
ಅಂದ್ರೆ ಇವಾಗ ಎಲ್ಲಾದ್ರೂ ನಾವು ಪ್ರವಾಸಕ್ಕ ಅದು ಹೋದ್ವಿ ಅಂದ್ರೆ ಗೊತ್ತಿರ ಇರುತ್ತೆ ನಮ್ಗೆ ಅಲ್ಲಲ್ಲಿ ಏನೇನ್ ಆಗುತ್ತೆ ಆ ಪ್ರ ಅಲ್ಲಿ ಆ ಜಾಗಕ್ ನಾವ್ ಹೋಗ್ಬಾರ್ದಂತ ಅದು ಪ್ರಜಾವಾಣಿಿಗೆ ಪತ್ರ ಓದಿದ್ರೆ ನಮ್ಗ್ ಗೊತ್ತಾಗುತ್ತಲ್ವಾ
ಹ್ಮ್ ಹೌದೌದು
ಹ್ಮ್ ಓದ್ಬೇಕು ಅಂದ್ರೆ ಒಳ್ಳೇದು ಓದಿದ್ರೆ ನಮ್ದೇ ಜ್ಞಾನ ಹೆಚ್ಚಿಸುತ್ತೆ ಅಷ್ಟೆ
ಹ್ಮ್
ಇವಕ್ಕೆ ಎಂಗಾ ಬಿಟ್ಟಿದೆ ಅಂತನ್ನ ಹಲವಾರು ಜನ ಮೊಬೈಲ್ ನೋಡ್ತಾ ಇದ್ದಾರೆ ಅದ್ನ್ನು ಓದ್ತಾ ಇಲ್ಲ ಯಾರು ಹಾಗೆನೆ ನಮ್ಮ್ ಮನೇಲಿ ನಮ್ ಅಜ್ಜ ಇಂದ ನಾವು ಕಲ್ತಿದ್ದೀವು ಓದಿದ್ದು ಓದದು
ಹ್ಮ ಹ್ಮ್
ನಿಮ್ಮ್ ಮನೇಲಿ ಯಾರ್ು ಜಾಸ್ತಿ ಓದ್ತಾರ ಅಂದ್ರೆ ಹಿರಿಯರು ಇರ್ತಾರಲ್ಲ ಮನೆಯಲ್ಲಿ ಹೌದು ಓದ್ತಾರಾ
ಹ್ಮ್
ನೀವು ರೂಢಿ ಮಾಡ್ಕೊಳ್ರಿ ಹೆಂಗ ಹೋದದನ
ನಾನ್ ಇವಾಗ್ ಅಂದ್ರೆ ನಮ್ಮಪ್ಪನ ಜೊತೆ ಅಂದ್ರೆ ದಿನಪತ್ರಿಕೆ ಹ ಅಪ್ಪ ಓದಿರ್ತಾರೆ ಮತ್ತೆ ಆದ್ರೂ ಬಂದು ನೈಟ ಅಲ್ಲಿ ನೀವಸ್ ಎಲ್ಲಾ ಕೇಳ್ತಾ ಇರ್ತಾರೆ ಹ್ಞ
ಹ್ಮ್ಮ ನಮ ಅಂದ್ರೆ ಚಿಕ್ಕಮಕ್ಕಳ ಯಾರು ಓದ್ತಾ ಇಲ್ಲ ಇವಾಗ ಎಲ್ಲಾ ಅದು ಶಾಲೆಗೆ ಹೋಗ ಓದ್ತ ಇಲ್ಲ ಅದ್ನೆಲ್ಲಿ
ಆಗ ನಾವು ಆಗ ನಾವು ಶಾಲೆೆಗೆ ಹೋಗ್ತಿದ ಇದಾಗ ನಮಗೆ ಆ ಇದು ಬೆಳಗ್ಗೆ ಪ್ರೇಯರ್ ಅಲ್ಲಿ ಹೇಳಿಸ್ತಾ ಇದ್ರು ಪ್ರಾರ್ಥನೆ ಮಾಡವಾಗ
ಹ ಹೌದು
ಇವತ್ತಿಂದು ಏನಾಗಿದೆ ಹೆಡ್ಲೈನ್ಸ್ ಎಲ್ಲ ಓದಿಸ್ತಿದ್ರು ಜನ ಒಬ್ಬೊಬ್ರು ಓದ್ಬೇಕಾಗಿತ್ತು ಅವಾಗ
ಹಾ ಅದ್ರಲ್ಲಿ ಶುಭಾಷಿತ ತುಂಬಾ ಚೆನ್ನಾಗಿರುತ್ತೆ
ಹಾ ಹೌದೌದು ಹಂಗ ನಾನ್ ಪಿಯುಸಿ ಯುಸಿಯಲ್ಲಿ ಇದ್ದಾಗ ನಮಗೆ ಹಾಸ್ಟೆಲ್ ಅಲ್ಲಿ ಓದಿಸ್ತಿದ್ರು ದಿನ ಏನೇನ್ ನಡೀತಿದೆ ಅಂತ ಹೇಳ್ಬಿಟ್ಟು ನಾವ್ ಅಲ್ಲಿ ಹೆಡ್ಲೈನ್ಸ್ ಬೆಳಗ್ಗೆ ಬಂದು್ ತಕ್ಷಣ ನಮಗೆ ಟೀ ಕಾಫಿ ಕೊಡುವಾಗ ನಾವ್ ಅದನ್ನ ಓದ್ಬಿಟ್ಟು ಕುಡ್ದು ಆಮೇಲೆ ಬರ್ಬೇಕಿತ್ತು
ಹೌದ ನೀವು ಹೋದ್ರಂದಾನೆ ರೂಢಿ ಹಾಕೋಬೇಕಪ್ಪಾ ಅಂದ್ರೆ ಬುಕ್ ಪುಸ್ತಕಗಳಾಗ್ಲಿ ದಿನಪತ್ರಿಕೆಗಳಾಗ್ಲಿ ಬಬೇಕು ಅವನ್ನ ಎಲ್ಲ ಉುಡಿ ಮಾಡ್ಕೊಬೇಕು
ಹ್ಮ್್ಮ್
ಬರ್ಬರ್ತಾ ಏನ ಏನ ಆಗುತ್ತೋ ನಮಗ್ ಗೊತ್ತಿಲ್ಲ ಅಲ್ಲ
ಹೌದೌದು ಏನಂದ್ರೆ ನಮ್ಮ್ ಹಿಂದೆ ಮುಂದೆ ಇವಾಗ ಗೊತ್ತಿಲ್ರೋ ನಮ್ ಅಂದ್ರೆ ನಮ ಸುತ್ತಮುತ್ತ ಬಿಟ್ಟು ಬೇರೆ ಕಡೆ ಏನ ನಡೆದಿದೆ ಅಂತೆಲ್ಲ ತಿಳ್ಕೊಬಹುದು ಆರಾಮಾಗಿ
ಹೌದು ಹ್ಮ್
ಇನ್ನು ಕ್ರಿಕೆಟ್ ಬಗ್ಗೆ
ಹಾ ಹೌದು ಅಂದ್ರೆ ಇವಾಗ ಸಿನಿಮಾಗಳಲ್ದ ಅದ್ರನು ಬರುತ್ತೆ ಆ ವಿಷಯಗಳನ್ನ ಇರುತ್ತದ್ರನೆೆಲ್ಲ
ಹ್ಮ್
ಯಾವ್ಯಸನ ಬಂದಿದೆ
ಇನ್ನು ಕೆಲವು ದೊಡ್ ದೊಡ್ಡ ಎಕ್ಸಾಮ್ಸ್ ಎಲ್ಲ ಇರುತ್ತೆ ಐ ಎ ಎಸ್ ಕೆ ಎ ಎಸ್ ಅದಕ್ಕೆ ಕೆಲವು
ಕೆಲವ್ರ ಗೊತ್ತಿರಲ್ಲ ಅಂದ್ರೆ ಮ ಮ ಮೊಬೈಲ್ ಯೂಸ್ ಮಾಡಿ ಮಾಡ್ಲ ಇರದೋ್ರಿಗೆ ಗೊತ್ತಿರೋಲ್ಲ ಅದರಿಂದ ಅದನ್ನ ಓದನ್ನ ಕಲಿಬೇಕು ಗೊತ್ತಾಗುತ್ತೆ
ಹ್ಮ್ ಮತ್ತೆ ಕೆ ಎಸ್ ಐ ಎಸ್ ಪರೀಕ್ಷೆ ಬರತಾ ಇರ್ತಾರಲ್ಲ ಅವ್ರಿಗೆ ಬೇಕಾಗಿರೋ ಮುಖ್ಯವಾದದ್ದು ಏನಾದ್ರು ಪ್ರಶ್ನೆಗಳು ಇದ್ದಿದ್ರೆ ಅವನ್ನೆಲ್ಲಾ ಕೆಲವೊಂದ್ ಕಡೆ ಹಾಕಿರ್ತಾರೆ ಮತ್ತೆ ಸುಡುಕು ಹಾಕಿರ್ತಾರೆ ಮ್ಯ ಗಣಿತದಲ್ಲಿ ಮಾಡ್ತೀವಲ್ವಾ
ಹೌದು ಗೇಮ್ ಒಂದ್ ಅಂದ್ರೆ ಒಂದ್ ಆಟ ಇರುತ್ತೆ ನೋಡಿದ್ಯಾ ಡಬ್ಬಿ ಈ ತರ ಅದ್ರಲ್ಲಿ ಅಂಕಗಳನ್ನ ಇಡ್ಬೇಕಲ್ಲ
ಹಾ
ಹ್ಮ್
ಮತ್ತೆ ಅದು ಇನ್ನೊಂದು ನಾವು ಒಂದು ಅಂದ್ರೆ ಏನ್ ಒಂದು ಅಕ್ಷರ ಜೊತೆಗೆ ಒಂದು ಇದು ಕೊಟ್ಟಿರ್ತಾರೆ ಕಲ್ಲಿ ಮಾಡ ಮಾಡತನಿ ಯಾವಾಗ್ಲೂ ಜಾಸ್ತಿ
ಹೌ
ನಾ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ಅಂದ್ರೆ ಶಾಲೆಗೆಗ ಹೋಗ ನಾವು ಗ್ರಂಥಾಲಯಕ್ಕೆ ಹೋಗ್ತಿದ್ದಿದ್ದೆ ಅದಕ್ಕಾಗಿ ಅದೆಲ್ಲ ಮಾಡ್ಬಿಟ್ಟ ಬಟ್ಟು ಅಲ್ಲೇ ಇಕ್ಬಿಟ್ಟು ಬರ್ತಾ ಇದ್ವಿ ಸಲ್ ಹೆಂಟಾಗಿ
ಹ್ಮ ಅಂದ ನನ್ಗೂ ಓದಕ್ ಇಷ್ಟ ಬಟ್ ಅವಾಗವಾಗ ಇವಾಗ ಸಮಯ ಎಲ್ಲ ಇರಲ್ಲಲ್ಲ ಕಾಲೇಜ್ಗದ ಹೋಗಿರ್ತೀವಿ
ಹ್ಮ್
ಬಂದ ಅದ್ಮೇಲ್ ಓದ್ತೀನಿ ಬಟ್ ಅದು ಬೆಳಗ್ಗೆನ ಓದದ್ ರೂಢಿ ಹಾಕೋಬೇಕ ನಾನು ಹ
ಹ್ಮ್
ಹ್ಮ ಎ್ದ ತಕ್ಷಣ ಓದ್ಬೇಕು ಸ್ವಲ್ಪ ಅಂದ್ರ ತಲೆೇ ಸರಿ ಹೋಗುತ್ತೆ
ಹ್ಮ್
ಎಲ್ಲಾ ಕೆಲ್ಸದ್ರು ಜಾಸ್ತಿ ಆಸಕ್ತಿ ತೋರಿಸ್ತೀವಿ ಓದದ್ರಿಂದ
ಹಾ ಮತ್ತೆ ನಮಗೆ ತುಂಬಾ ವಿಷಯಗಳೆಲ್ಲ ತಿಳ್ಕೊಬಹದು ಅದ್ರಲ್ಲಿ
ಹೌದು ಅವಾಗೆಲ್ಲ ಚಿಕ್ಕಮಗ್ಳೂ ಇದ್ವಾರಾ ನಮ್ಮ್ ಅಜ್ಜ ಅವ್ರು ಓದ್ತಾ ಇದ್ರು ಅದು ಓದಕ್ ಬಂದಿಲ್ಲ ಅಂದ್ೂನು ಸುಮ್ನೆ ಇಟ್ಕೊಂಡ್ ಓದಕ್ ಬಂದಿರೋ ತರ ನಾಟಕ ಆಡ್ ಸಿದ್ದ ನ ನೀವ್ ಆತರ ಮಾಡಿಲ್ಲ ಯಾವಾಗ ಚಿಕ್ಕವರು ಇದಿದ್ದಾಗ ಅಂದ್ರೆ ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಆ ಪ್ರತಿಯವರ್ಗೂ ಆಸಕ್ತಿ ಹೋಗ್ಬಿಟ್ಟಿದೆ ಓದ್ಬೇಕ ಅನ್ನೋ ಚಿಕ್ಕ ಚಿಕ್ ಮಕ್ಳಿಗೆ ಆಗ್ಲಿ ದೊಡ್ಡರಿಗೆ ಆಗ್ಲಿ
ಈಗ ಮೊಬೈಲ್ ಫೋನ್ ಅನ್ನೋದು ಬಂದು ಆತರ ಆಗೋದಿಲ್ಲ
ಈ ಪ್ರತಿಯೊಂದು ಅದ್ರಲ್ಲೇ ಬರುತ್ತೆ
ಆಗ ಏನ್ ತಿಳ್ಕೊಬೇಕಂತಂದ್ರು ನ್ಯೂಸ್ ಪೇಪರ್ ನೋಡ ತಿಳ್ಕೊಬೇಕಿತ್ತು ಈಗ ಏನ್ ತಿಳ್ಕೊಬೇಕಂದ್ರು ಫೋನಲ್ಲಿ ಜಸ್ತ್ ಸುಮ್ನೆ ಹಂಗೆ ಇದ್ ಮಾಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಏನ್ ನಡೀತಿದೆ ಅಂತ ಹೌದೌದು
ನನ್ ಆಗುತ್ತೋ ಏನೇನ ಇಲ್ಲೋ ಒಂದು ಗೊತ್ತಾಗಲ್ಲ
ಹ್ಮ್
ಅಂದ್ರೆ ನಿಮ ತ ಆತ ಅದು ಹೆಸರುಗಳು ಇರುತ್ತಲ್ಲ ಬಜಾವಾಣಿ ಪತ್ರಗಳುದು ಅದು ಅದ್ರನ್ನು ಯಾವ್ದು ಹೊತ್ತಿದ್ರು
ಅಂದ್ರೆ
ಉದಯವಾಣಿ ಆಥರ ಏನ ಇದು ಇರುತ್ತ ಕಲ್ಲ ಹೆಸರುಗಳು
ನ ಅದ್ರ ಬಗ್ಗೆ ಅಷ್ಟೊಂದ ಗೊತ್ತಿಲ್ಲ ನಮಿಗ್ ಸಿಕ್ತಿದ್ದಿದ್ದು ಇದು ನಾನ್ ಗ್ರಂಥಾಲಯದಲ್ಲಿ ಓತಿದ್ದಿದ್ದು ನಮ್ದು ಆಂಗ್ಲ ಭಾಷೆ ಇದು ಪತ್ರಿಕಾ ದಿನಪತ್ರಿಕಾ
ಹೌದಾ ನಮಗೆ ನಮ್ಗೆಲ್ಲ ಆಗ ಅದೆಲ್ಲಾ ಮನೆಗೆ ತಂದು ಕೊಡ್ತಾ ಇದ್ರು
ಹಾ ಹಾ ನಾವೇ ಇವಾಗಾದ್ರೂ ನಮ್ಮಪ್ಪ ಬೇರೆ ಸೈಡ್ ಹೋದಾಗ ಇಲ್ಲ ಟೀ ಟೀ ಶಾಪ್ಸ್ ಹತ್ರ ಜಾಸ್ತಿ ಇಕ್ಕಿರ್ತಾರೆ
ಅಜ್ಜಂತ್ರೆಲ್ಲಾ ಅಲ್ಲೇ ಹೋಗ್ೋದ ಅದು ಟೀ ಕುಡ್ ಅಂದ್ರೆ ಚಾ ಕುಡ್ಕೊಂಡು ಪತ್ರಿಕೆ ಗೋಳಿ ಓದಿ ಮನೆಗ್ ಬರ್ತಾರ
ಹ್ಮ್
ಹ ನಮ್ದ ಅದಾಗ ಸ್ವಲ್ಪ ಓಡಾಡಕ್ ಆಗಲ್ಲ ಅಲ್ಲ ಅದ್ಕ ಮನೆಗೆ ತಂದ ಹಾಕ್ತಾರ ನಮ್ದ ನೀನು ಓದ್ಕೊ ಅವಾಗವಾಗ ಅಂದ್ರೆ ಯಾವಾಗ ಯಾವಾಗ ಕೆಲ್ಸ ಇರಲ್ಲ ಅವಾಗ ಕೂತ್ತಾ ಇರು
ಹಾ ಯಾವಾಗಾದ್ರೂ ಅಪರೂಪಕ್ಕೆ ನಾನು ನೋಡ್ತಾ ಇರ್ತೀನಿ ಬಟ್ ಅದೇ ಅಭ್ಯಾಸ ಅಂತೂ ಇಲ್ಲ
ಹಾ ಹ ಹ ಹ್ಮ್ ಅಂದ್ರೆ ಆ ತಾತವರೆಲ್ಲಾ ಅಂದ್ರೆ ನಮ್ದ ಮ ಹಿಂಗೆ ಬಾಗ ಸ್ವಲ್ಪ ಕಣ್ಣ್ ಕಾಣಸಲ್ಲ ಅಲ್ಲ ನಮ್ಗೆ ಓದಕ್ ಕೊಡ್ತಾರ ಅದ್ರಿಂದ ರುಢಿಯಕ್ ಇರೋದ ಮನಗೆ
ಹ್ಮ್ ಇವಾಗ ನಮ್ಮತ್ ಹತ್ರ ಓದಸಿ ಅವರು ಹೇಳ್ತಾರೆ ಹೆಂಗ ಹೆಂಗೆ ಅದು ಅದಾಯ್ತು ಅಂತ
ಅಂತರಲ್ಲ ಅವಾಗ ಓ್ದಹೇಳ್ತೀವಿ
ಹ್ಮ್
ನೀನು ಓದ್ಕೋ ಅವಾಗವಾಗ ಸ್ವಲ್ಪ ಗೊತ್ತಾಗುತ್ತೆವರ
ಹ್ಮ್ ಸರಿ ಸರಿ ನೀನುೂ ಅಷ್ಟೆ
ಹ್ಮ ಸರಿ ಮೊಬೈಲ್ನ ಜಾಸ್ತಿ ನೋಡ್ಬೇಡ
ಹ್ಮ್ ಹ್ಮ ಸರಿ ಆಯ್ತು
ಸಾತ